ನಮಸ್ತೆ.
ನಮಸ್ತೆ ಹೇಳಿ.
ಏನ ಮಾಡ್ತಿದ್ದೀರಾ.
ನಾನು ಹಿಂಗೆ ಕುತ್ಕೊಂಡೆ ಕಿಟಕಿ ಹೊರಗಡೆ ನೋಡ್ತಾ ಇದೀನಿ.
ಹೌ
ಹ್ಮ ಅಲ್ಲಿ ಕೆಲಸ ಬಟ್ಟೆ ತೊಳತಿದ್ದಾರೆ ಯಾರು ಅದು ನೋಡ್ತಿನೀ ಅಯ್ಯೋ ಕೋತಿ.
ನಿಮ್ಗೆ ಬರ್ತಾ ಬಟ್ಟೆ ತೊಳಿಯೋಕೆ.
ಹಾ ತೊಳಿತೀನಿರಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡಿಸ್ತಾರೆ.
ಈ ಕೋತಿಯಲ್ಲಿ ಓಡಿ ಓಡಿ ಹೋಗ್ತಾ ಇದೆ.
ಹೂ ಕೋತಿ ತರಾನೇ ಇದ್ದೀರಾ ಅನ್ಕೊಂತೀನಿ ನಿಮ.
ನೀವೆಲ್ ನೋಡಿದ್ರಿ ನನ್ನ.
ನಿಮ್ಮ ಮಾತ ನೋಡಿದ್ರೆ ಹಾಗೆ ಅನೀ
ಅಯ್ಯೋ ಇಲ್ಲಾರಿ ಹಂಗ ಮಾತ್ಂಗ ಅನ್ಸ್ಬೋದು ನಾನ್ ಕೋತಿತರ ಆಡಲ್ಲ ಹಂಗೆಲ್ಲ. ಕೆಲವೊಂದ್ಸಲ ಆಡ್ತಿರ್ತನ್ ರೀ ನನ್ ಗೆಳಿಯರ್ ನೋಡಿ ಕಲ್ತಿದ್ದು.
ಹ್ಮ್ ಹ್ಮ್.
ಹ್ಮ್ ಕೂಡುತ್ತೇ ನೀವ ಕೂಡದ್ರ.
ಹ್ಮ್ ಹ್ಮ್.
ಹ್ಮ್ ನಿಮಗ ಬರಲ್ವಾ ಕೆಲ್ಸ ಮಾಡಕ್ಕೆನುವ.
ನಮಗೆ ಚಾ ಮಾಡಕ್ ಬರತ್ತ ಅಷ್ಟೆ ಮತ್ತೇನು ಬರಲ್ಲಾ.
ಹೌದಾ. ನನಗೂ ಟಿ ಮಾಡಕ್ ಬರುತ್ತೆ ಕಾಫಿ ಮಾಡಕ್ ಬರುತ್ತೆ ಮ್ಯಾಗಿ ಮಾಡಕ್ ಬರುತ್ತೆ.
ಮತ್ತೆ.
ಎಲ್ಲಿ ಕೋತಿ ಮೇಲ್ ಬಂದ್ಬಿಟ್ರರು ಅಂತ ಭಯ ಆಗ್ತಿದೆ ಕಣ್ರಿ.
ಅದೇನ್ ಬರಲ್ಲ
ಅದು ಆಮೇಲೆ ಬಂದು ನನ್ನ ಮೇಲೆ ಹಾರಬಿಟ್ಟರೆೆ ಆಮೇಲೆ ನಾನು ಏನು ಮಾಡಿದ್ದನಿ
ಏನ ಆಗಲ್ಲ ಫ್ರೆಂಡ್ ಮಾಡ್ಕೊಳಿ ಸ್ನೇಹ ಮಾಡ
ಅಯ್ಯ ಅದ ಹಂಗೆಲ್ಲ ಆಗಲ್ಲ ರೀ ಅವ ಕೆಲ ಅಂಂತರ ಜೊತೆನೆೇ ಬೇಕ್ರೀ ಏನ್ ಗೊತ್ತಾರೀ. ನಾನು ನನ್ ಗೆಳತಿಯರು ಮೂರ್ ಜನ ಕಿಟಕಿ ಮೆಟ್ಲ ಹತ್ರ ಕುತ್ಕೊಂಡಿದ್ವಿ.
ಹ್ಮ್.
ಅಲ್ಲಿ ಕರೆ ನಮ ತರನೇ ಮೂರ್ ಕೋತಿಗಳಿದವು ಮೂರು ಜನ ನಾವು ಕಿಟಕಿಯ ಆತ್ರ ಹಿಂಗ ಹಿಂಗ ಬಡದಾಗ ಅದು ಹಿಂಗ ಕೈ ಇಡ್ಕೊಂಡು ನೋಡ್ತಾ ಇತ್ತು ಯಾರ ಇದು ಮನುಷರು ಅಂತ.
ಸರಿಯಾಗಿ ಹೇಳಿದ್ದ ನೋಡಿ ಅದ್ರ
ಹ್ಮ್ ಹೌದು ಅದಕ್ಕೆ ಎಲ್ಲ ನೋಡಿ ಒಳ
ಹೌದರಿ ನಮ್ದು ಒಬ್ಳ ಅಕ್ಕ ಇದ್ದಾಳ ರೀ ಕೋಮಲ ಅಂತ ಅವ್ಳ ಬಂದ್ ಕಕೊಂಡು ನೋಡಿ ಮೂರ್ ಜನಕ್ಕೆ ಸರಿಯಾಗಿ ಮೂರ್ ಜನ ಇದ್ದೀರಾ ಅಂತ ಅಂದ್ಳುರಿ.
ಸರಿಯಾಗ ಹೇಳಿದ್ದಾರೆ ಅವರು.
ಅದೇ ಏನ ಮಾಡೋದು.
ಸಣ್ಣ ಸಣ್ಣ ಇದ್ವು ಮರಿ ಅದೇನೋ ಮಾಡ್ತಾ ಇದ್ವಿ ಮರಿ.
ನಾನ ನಿಮಿಗೆ ಇಗ ಚಿತ್ರಾನ್ನ ಮಾಡದ ಹೇಳ್ಕೊಡ್ಲಾ.
ಏನು.
ಚಿತ್ರಾನ್ನ ಮಾಡೋದು ಹೇಳ್.
ಹಾ ಹೇಳಿ ಹೇಳಿ ಚೆನ್ನಾಗ ಮಾಡ್ತೀರಾತಾನೇ ಬರುತ್ತೆ ತಾನೆ ಮಾಡಕ್ಕೆ.
ಬರತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಂಗೆ.
ಹು ಹೇಳಿ ಹೇಳಿ ಹೆಗ ಮಾಡೋದು ಹೇಳಿ.
ಫಸ್ಟು
ಮೊದ್ಲು ಹಾ ಹೇಳಿ ಮೊದ್ಲು.
ಮೊದ್ಲು ಬಾಂಡ್ಲಿ ಇಡಬೆಕು.
ಹು ಇಡಬೇಕು ವಲೆ ಹಚ್ಚವ್ವಾ ನೀವು ಮೊದ್ಲು ಬಾಂಡ್ಲಿ ಇಡರ್ತೀರಾ.
ಅದೆ ಹಚ್ಬೇಕು ಒಲೆ ಹಚ್ಬೇಕು ಮೊದ್ಲು ಬಾಂಡ್ಲಿ ಇಡ್ಬೇಕು.
ಹು
ಆಮ್ಯಾಲೆ.
ಒಲೆ ಮೇಲ ಬಾಂಡ್ಲಿ ಇಡೊದಾ ಬಾಂಡ್ಲಿ ಮೇಲ ಒಲೆ ಇಡೊದಾ.
ಹೇಗ ಇಟ್ಕೊಂತೀರಾ ಹಾಗೆ ಮಾಡಿ.
ಅಲ್ಲ ಒಲೆ ಅಲ್ಲ ಬಾಣಡ್ಲಿ ಮೇಲೆ ಒಲೆ ಇಟ್ರೆ ಆಗುತ್ತಾ.
ನೀ ತು ಕ ನಕಲಿ ನಕಲಿ ಮಾತಾಡತ್ತಾರೆ.
ಐಯ್ ಹಂಗೆ ಮಾಡ್ತಿರ್ಬೇಕ್ರೀ ಜೀವನದಲ್ಲಿ ಯಾವಾಗೂ ನಗನಗ್ತಾ ಇರ್ಬೇಕ್ರೀ.
ಹೌದಾ ಸರಿ.
ಹಾ ಹೇಳಿ ಹೇಳಿ ಮುಂದುವಡ್ಸಿ.
ಆ ಪಷ್ಟು ಒಲೆ ಮೇಲೆ ಬಾಣ್ಲಿ ಇಡ್ಬೇಕು.
ಹಾ
ಆಮೇಲೆ ಒಲೆ ಹಚ್ಬಕು.
ಹಾ
ಆಮೇಲೆ ಬಾಂಡ್ಲಿ ಒಳಗೆ ಎಣ್ಣೆ ಹಾಕಬೇಕು.
ಹೆಂಡ್ಲಿ ಒಳಗೆ ಆಗ್ಬೇಕಾ.
ಹು ಹಾ
ಹಾ ಹೇಳಿ ಮುಂದ ಹೇಳಿ.
ಆಮೇಲೆ ಅದಕ್ಕೇಗೆ ಉಳಿತಾ. ಸಿಗುತ್ತಾ ಸಾಸಿವೆ ಮತ್ತೆ ಜೀರಿಗೆ. ಸಾಸಿವೆ ಮತ್ತೆ ಜೀರಿಗೆ ಇಲ್ಲಾಳ ಗೊತ್ತಿಲ್ಲಾ ಅಂತಾಅನ್ಕೊಂಡೆ.
ಆದ್ರೂ ಗೊತ್ತಿದ್ಲ ಹೇಳಿದ್ರಲ್ಲ ನೀವು ಸರಿಯಾಗಿ ಸಾಸಿವೆ ಜಿರ್ಗೇನೆ ಅಂತ. ಸದ್ಯ ಮೊದ್ಲೆ ಹಾಕೋದ ಅಂತ ಗೊತ್ತಲ್ಲ ನಿಮ್ಗೆ ಕೊನಲಿ ಆಕ್ತೀರೆನೋ ಅಂತ ಅನ್ಕೊಂಡಿವಿ.
ಸಾಸಿವೆ ಜೀರಿಗೆ ಹಾಕಬೇಕು ಅದನ್ನ ಹಾಕದ್ಮೇಲೆ. ವ ಚಟಾಪಟಾ ಅಂತ ಅನ್ನಬೇಕು. ಅದಾದ್ಮೇಲೆ ಕರಿಬೇವು ಗೊತ್ತಾ ನಿಮಗೆ.
ಹಾ ಕರಿಬೇವು ಗೊತ್ತು ಗೊತ್ತು.
ಹಾ ಅದ್ ಹಾ ಅದನ್ನು ಹಾಕ್ಬೇಕು. ಆಮೇಲೆ ಬೆಳ್ಳುಳ್ಳಿ ಗೊತ್ತಾ.
ಹು ಬೆಳ್ಳುಳ್ಳಿ ಗೊತ್ತು ಒಬ್ಬಳು ಇದಾಳೆ ಬೆಳ್ಳುಳ್ಳಿ ಅಂತ ನನ್ನ ಸ್ನೇಹಿತೆ.
ಹು ಹು ಹಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೊಂಟಿ ನಿರಾಗೆ ಹಾಕ್ತಾರೆ ಅದಕ್ಕೆ ಬೆುಳ್ಳುಳ್ಳಿ. ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ಬೇಕು ಅದಕ್ಕೆ.
ಹು
ಬೆಳ್ಳುಳ್ಳಿ ಹಾಕದದ್ಮೇಲೆ ನಿಮಗ ಶೇಂಗಾ ಬೀಜ ಗೊತ್ತಾ.
ಹ್ಮ್ ಶೇಂಗಾ ಬೇಕಾಗುತ್ತ.
ಹ ಅದೇ ಶೇಂಗಾ ಬೀಜ ಹಾಕ್ಬೇಕು.
ಹ್ಮ್ ಸುಲ್ದ ಹಾಕ್ಬೇಕಾ ಹಂಗೆ ಹಾಕ್ಬೇಕಾ.
ಬಿಡ್ಸಿ ಹಾಕ್ಬೇಕಂದ್ರರು ಹಾಕರಿ ಪರವಾಗಿಲ್ಲ ಹಂಗೆ ಹಾಕ್ಬೇಕಂದ್ರು ಹಾಕಿ.
ಹ್ಞ ಸರಿ ಸರಿ.
ಹ ಆಮೇಲೆ ಅದ್ ಹಾಕ್ ಆದ್ಮೇಲೆ. ಆರ್ಶಿಣ ಪುಡಿ ಗೊತ್ತಾ.
ಹ್ಮ್ ಗೊತ್ತು ಗೊತ್ತು.
ಅರಶಣ ಪುಡಿ ಹಾ ಹೌದು ಅರಿಶ್ಣ. ಅದು ನಲ್ಗೆ ಏನೇ ಇರೋದು ಕಂಡ ಅತ್ತ
ಹ್ಮ.
ಬಿಳಿ ಇರದು.
ಏನು.
ಬಿಳಿ ಇರಲ್ಲ.
ಬಿಳಿ.
ಓ ಅರ್ಶನ ಹಳದಿರು ಹಾ ಅದೇ ಅಂದೆ ಹಳದಿ ನಾನ್ ಸರಿ ನೋಡಿಲ್ಲ ರ ಅಷ್ಟಟ್ ಅಡುಗೆ ಮನೆಗ್ ಹೋಗೋದಿಲ್ಲ ನಾನು.
ನೋಡಿದ್ರೆ ಗೊತ್ತಾಗುತ್ತೆ.
ಹೌದಾ.
ಹ್ಮ್.
ಹ್ಮ್ ಹೇಳಿ ಹೇಳಿ ಮುಂದುವರಿಸಿ ಮುಂದುವರಿಸಿ.
ಆಮೇಲಿಯ ಅರಸಾ ಪುಡಿ ಹಾಕಿ. ಆಮೇಲೆ ಈರುಳ್ಳಿ ಮತ್ತೆ ಟೊಮ್ಯಾಟೊ ಹಾಕ್ಗ್ಬೇಕು.
ಹಾ.
ಅದು .
ಉದ್ದಕ್ಕ ಅಡ್ಡಕ್ಕ.
ನಿಗೆ ಯಾವ್ದ ಇಷ್ಟ ಆಗುತ್ತೋ ಅದ್ರಲ್ಲೇ.
ಹಾ ಸರಿ ಸರಿ ಹೇಳಿ ಮುಂದೆ.
ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಗೆ
ಬಾಡಸಬೇಕಾ.
ನೀ ಸ್ವಲ್ಪಾ ಆ ಮಾಡಿಸ್ಬೇಕು ಅದು ಬರ ತನಕ.
ಏನು ಬರೋ ತನಕಾ.
ಅದು ಬರ ತನಕ ಅ
ಹಾ ಹ್ಮ ಆಯ್ತು .
ಹಲೋ.
ಹಾ ಹ ಅಯ್ಯ್ ಮತ್ತೆ ಮರ್ತೋಗ್ಬಿಟ್ರೆ ಕಷ್ಟ ಆಮೇಲೆ ನನ್ನ ಚಿತ್ರನ್ನ ಚಪ್ಪೆ ಚಪ್ಪೆ ಆಗ್ಬಿಡತ್ತಲ್ಲ ಅಯ್ಯೊ ಯಾರೊ ಒಬ್ಬರು ಹೇಳಿ ಹೇಳಿ.
ಯಾರ್ ಬಿದ್ರು.
ಬಿದ್ದಿಲ್ಲ ಯಾರೋ ಬಟ್ಟೆ ಬಿಚ್ಗೊಂಡು ಸ್ನಾನ ಮಾಡ್ತವ್ರೆ ಅಲ್ಲ ಇಲ್ಲ ರೀ ನಾನ ಅಲ್ಲ್ ಸುಮ್ಮನೆ ಹೊರಗಡೆ ನೋಡ್ತಾ ಇದೇ ರೀ ಚೆನ್ನಾಗಿದೆ ಹೊರಗಡೆ ವಾತಾವರಣ ಅಂತ.
ನೀವು ಅದುನ್ನ ನೋಡ್ಬೇಕು ಅಂತ್
ನಾನ್ ಏನ್ ಮಾಡ್ಲಿ ರೀ ಅವು ಮಾಡ್ಕೊಂತ ಇದ್ರು ಹಂಗೆ. ಇಲ್ಲ ರೀ ನೋಡ್ತಿಲ್ಲಾ ನಾನು ಆ ಕಡೆ ಯಾರು ಹುಡುಗಿ ಹೋಗ್ತಿದ್ದಾಳೆ ಅವಳನ ನೋಡ್ತಾ ಇದ್ದೀನಿ ಇವಾಗ.
ಹ್ಮ್
ಹ್ಮ್ ನಮ್ ಚಿತ್ರಾನ್ನ ಮಾಡಿರಿ.
ಆಮೇಲೆ ಟೊಮ್ಯಾಟೊ
ಹಾ
ಹ್ಮ್ ಅದಕ್ಕೆ
ಇದಕ್ಕೆ ಹಾಕ್ಬೇಕ್ ಹಾ
ಮಾಡ
ಉಪ್ಪು ಎಷ್ಟು ಹಾಕ್ಬೇಕು.
ಅವ ದೃಷ್ಟಿಗೆ
ಹಾ ಸರಿ ಸರಿ ಇದುನ್ನೂ ಹೇಳಿಕೊಡಬೇಕ ನಿಮಗೆ ಹ ಗೊತ್ತಿಲ್ಲ ರೀ ನಮ್ಗೆ ಅಡುಗೆ ಮಾಡಿಲ್ಲ ನಾವ್ ಯಾವತ್ತೂ.
ಅಡುಗೆ ಮನೆಗೆ ಹೋಗಿ ಅಮ್ಮನ ಹತ್ರ ಎಲ್ಲಾ ಹೇಳ್ಸ್ ಕೊಲೆ ಹಾಯತ್ತ ಅಮ್ಮ ಅಮ್ಮ
ಹ್ಮ್ ಹ್ಮ್ ನಮ್ಮಮ್ಮ ಹಂಗೇ ರೀ ಸ್ವಲ್ಪ ಕೆಲಸ ಮಾಡಕ್ಕೆೆ ಬಿಡೋದಿಲ್ಲ ನನಗೆ.
ಹ್ಮ್ ಹೌದೌದು
ನಮ್ಮ ಅಮ್ಮ ಜೊತೆ ನಾನು ಸ್ವಲ್ಪ ನಾನೇ ಬುದ್ದಿ ಅಂದ್ರೆ ತುಂಬಾ ನಾನು ಆ ಊಟಗಳನ್ನು ತಿಂತ ಇರ್ತೀನಿ ಯಾವಾಗ್ಲೂ.
ಹೌದಾ
ಅದಕ್ ನಮ್ಮಮ್ಮ ಅಂತ ಮಾಡ್ಕೊಡಲ್ವಾ ಸೊ ನಾನೇ ಮಾಡ್ಕೊಂಡ್ ಮಾಡ್ಕೊಂಡು ತಿಂದಬಿಡ್ತೀನಿ ಯೂ ಟೂಬ್ ನೋಡಕೊಂಡು.
ಹೌದಾ ಮತ್ತೆ ಮುಂದೆ.
ಹ್ಮ್
ಅದೇ ಮುಗಿತಾ ನಿಂದು ಚಿತ್ರಾನ್ನ.
ಹ್ಮ್ ಹೇಳಿ ಹೇಳಿ ಬನ್ ಮಾಡಲ್ಲ ನನಗೆ ಹೇಳಿ ಬೇರೆ ಥರ ಸ್ವಲ್ಪ ಚೆನ್ನಾಗಿರೋ ತರ ಹೇಳ್ಕೊಡಿ.
ಹ್ಮ್ ಹ್ಮ್
ಹ್ಮ್ ಮ್ಯಾಗಿ ಮಾಡಿರು
ಮೊದಲು
ಮೊದ್ಲು ಬ್ಯಾಂಡ್ಲಿ ಇಡ್ಬೇಕು.
ಮತ್ತೆ ಬಾಣಂಡ್ಲಿ ಇಡ್ಬೇಕಾ ಅದೇ ಬಾಂಡ್ಲಿ ಇಡ್ಬೇಕಾ ಚಿತ್ರಾನ್ನಂದ್ ಬಾಂಡ್ಲಿ
ಚಿತ್ರಾನ್ನ ಬಾಂಡ್ಲಿ ಅಲ್ಲ ಬೇರೆ ಬಾಂಡ್ಲಿ ಇದ್ರೆ ತಗೋಳಿ.
ಹ್ಮ್ ಹ್ಮ್
ಅದು ನೋಡ್ಬೇಕು.
ಹ್ಮ
ಅದುನ್ನ ಇಟ್ಟು ಅದಿಕೆ ಆಗ್ಬೇಕು
ಏನ್ ಹಾಕ್ಬೇಕು
ಏಣ
ಎಣ್ಣೆನ ಹಾ
ಹ್ಮ
ಈರುಳ್ಳಿ ಹಾಕ್ಬೇಕು
ಹ್ಮ್ ನಾನ್ ಮ್ಯಾಗಿ ಹಾಕ್ತಿದ ಅಲ್ಲ ಆಗ್ತಿರೇನ ಅಂತ ಅನ್ಕೊಂಡೆ
ಆಮೇಲೆ ಇನ್ಕಮ್ ಬಂದ ಬಿಡತೀನಿ
ಹ್ಮ ಒಂದೇ ಸಲ ಹಾಕ್ಬೇಕಾ
ಒಂದೇ ಸಾಲ ಹಾಕಿ ಪರವಾಗಿಲ್ಲ ಮೇಲೆ ನಿಮಗೆ ಸ್ವಲ್ಪ ಕಾರ ಬೇಕು ಅಂದ್ರೆ ಕಾರದ್ ಪುಡಿ ಹಾಕಿ
ಸ್ವಲ್ಪ ಮಸಾಲ ಬೇಕು ಅಂದ್ರೆ ಮಸಾಲಾ ಪುಡಿ ಹಾಕ
ಅಸಾದರು ಮ್ಯಾಗಿ ಪ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಾರಲ್ವಾ?
ಹಾ
ಮಸಾಲ ಆ ಮಸಾಲೆ ಹಾಕಿ.
ಹಾ
ಮತ್ತೆ ಎಷ್ಟು ನೀರ ಬೇಕೋ ಅಷ್ಟು ನೀರ ಹಾಕಿ
ಹಾ ಸರಿ ಸರಿ ಅದಕ್ಕೆ ಎಣ್ಣೆ ಬ ಎಣ್ಣೆ ಇಲ್ಲದದಲ್ಲಿ ನೀರ ಹಾಕ್ಬೇಕಾ
ಒಹ್ ಎಂಗಜ
ನೀರಲ್ಲಿ
ಹ್ಮ
ಹೌದಾ ಹ್ಮ್ ಆಯ್ತು ಮಸಾಲೆ ಎಲ್ಲ ಹಾಕದ್ಮೇಲೆ ಉಪ್ಪು ಹಾಕೋದ್ಬೇಡವಾ?
ಹಾ
ಮ್ಯಾಗಿ ಮಾಡಬಿಟ್ಟು
ಹಾ ಮುಂದೆ
ಆಮೇಲೆ
ಅಷ್ಟೇ ಆಮೇಲೆ ಇಳಿಸಕೊಂಡಬಿಟ್ಟ ತಿಂದ
ಅಷ್ಟೇ ಬಿಸಿ ಬಿಸಿ ತಿಂದ್ರ ಬಾಯಿ ಸುಟ್ಟ ಹೋಗ್ ಬಿಡಲ್ವಾ ಆಮೇಲೆ.
ನಾನ ಸ್ವಲ್ಪ ಉಪ್ಸ್ಕೊಂಡ ಉಪ್ಪಸ್ಕೊಂಡ್ ತಿನ್ನಿ ಆಯ್ತಾ
ಹಂಗೆ ಹೂ ಹೂ ಮಾಡಿ ತಿನ್ಬೇಕಾ?
ಹ್ಮ
ಹಾ ಹಾ ಹಂಗೆ
ನಿಮ್ಮ ಜೊತೆ ಮಾತಾಡಿದ್ದ ಇವತ್ತ ತುಂಬಾ ಸಂತೋಷ ಅಯಿತು.
ಹೌದಾ ನಂಗು ತುಂಬಾ ಸಂತೋಷ ಆಯ್ತು.
ಧನ್ಯವಾದಗಳು.
ಧನ್ಯವಾದ ಇನ್ನ ಚೆನ್ನಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ನಿ.
ಓಕೆ
ಬಾಯ